ನಮ ಫ್ರೆ ಅಲೋ ಹಾ ಅಕ್ಕಾ. ನಾನು ಹ್ಮ ಚೆನ್ನಾಗಿದಿವಿ ಅಕ್ಕ ನೀವು.
ನಾನು ಬಿಂದಾಸ್ ಆಗಿದ್ದೀನಿ.
ಹ ಹಾ ಬೆಸ್ಟ ಅಕ್ಕ ನಿಮ್ದೆ. ನಾನು ನಮ್ ಫ್ರೆಂಡ್ ಜೊತೆ ಎಮ್ ಎಸ್ ಸಿ ಫ್ರೆಂಡ್ ಜೊತೆ ಮತ್ತೆ ಹೋಗಿದ್ದೆ ಅಕ್ಕ ಅವರು ಕ್ಲೋಸ್ ಆಡಿ ನ ಮೂವರ್ ಫ್ರೆಂಡ್ಸ್ ನಾವು ಬೆಸ್ಟ್ ಫ್ರೆಂಡ್ಸ್ ಎಮ ಎ ಸೇಲಿ ಒಬ್ಬರು ಬೇರೆ ಊರಲ್ಲಿ
ಹಾ
ಹ್ಮ ಈವತ್ತು
ಹಾ ಹಾ ಹಾ ಹಾ
ಅ ಅವರು ಮೂವ ನಾ್ ಮೂವರ ಕ್ಲೋಸ್ ಫ್ರೆಂಡ್ಸ್ ಇನ್ನೊಬ್ರು ಬೇರೆ ಊರಲ್ಲ ಇದಾರೆ ಬೇರೆ ಡಿಸ್ಟಿಕ್ ಅಲ್ಲಿದ್ದಾರೆ ಇವರು ಇಲ್ಲೇ ಇದ್ದಾರಲ್ವಾ ಇವರು ಪಿಜೆಲ್ಲಿ ಇರೋದು
ಹಾ
ನಮ್ ಫ್ರೆಂಡು ಸ್ವಲ್ಪ ಅದು ಇದಾಗಿತ್ತ ಅಲ್ವ ಕ ಅದಕ್ಕೆ ನನ್ ಜೊತೆ ಬಾ ಅಂತ ಕರ್ತಿದ್ದೆ ಬಂದಿದ್ದರು
ಹೌದಾ ನಿಮ್ಮ ಕೆಲ್ಸನಾ ಅವಳ ಕೆಲ್ಸಾನ
ನಂದ ಅಕ್ಕಾ
ನಿಂದ ಅಪ್ಲಿಕೇಶನ್ ಇದಾಗಿತ್ತಾ
ನಂದಲ್ಲಕ್ಕ ನಂದನಲ್ಲ ನಮ್ ಫ್ರೆಂಡು
ಹಾ ಹಾ ನಿನ್ ಜೊತೆ ಅವಳಿ ಕರ್ದಿದ್ದೆ
ಹಾ ನಮ್ ಫ್ರೆಂಡ್ ಅಕ್ಕ ಅವರು ಇವಾಗ ಬೇರೆ ಹಾಸನಲ್ಲಿದ್ದಾರೆ ಈಗ ಅವ್ರಿಗೆ ಬರೋಕ್ಕ ಆಗಲ್ಲ ಅಲ್ವಾ ಅವ್ರಿಗೆ ಹೋಗೋಕ್ಕೆ ಬರೋಕ್ಕ ಫೋರ್ ಅವರ್ಸ್ ಆಗುತ್ತೆ ಮತ್ತೆ ಅವರು ಇವಾಗ ಆ ರೆಡಿ ಡ್ಯೂಟಿ ಮಾಡ್ತಾ ಇದಾರೆ ಬರಕ್ಕೆ ಹೋಗ ಓಕೆ ಆಗೋಲ್ಲ ಅಲ್ವಕ್ಕ ಅದಕ್ಕೆ ಸ್ವಲ್ಪ ನನಗೆ ಕೇಳರು ಪಾಪ ಎರಡು ಮೂರು ದಿಂದ ಹೇಳ್ತಾ ಇದ್ರು ಅದಕ್ಕೆ ಅಷ್ಟ ಹೇಳ್ತಿದಾರಲ್ವಾ ಅಂತಂದು ಇವತ್ತು ಹೋಗಿ ಬಂದೆ ಅಕ್ಕ
ಆದ ಕೆಲ್ಸ ಹೋದ್ ಕೆಲ್ಸಾರ ಆಯ್ತಾ
ಹ್ಞೂ ಆಯ್ತಕ್ಕ ಕೆಲಸ ಆಯ್ತು
ಹೌದಾ ಮತ್ತೆ ಎಮ ಎಸ್ಲೆ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ನಿನ್ಗೆ ಡಿಗ್ರಿ ಯಾರ ಇಲ್ಲ
ಇಲ್ಲ ಅಕ್ಕ ಯಾರಲ್ಲ ಇದಾರೆ ಅಕ್ಕ ಬಟ್ ಅಷ್ಟ ಮತ್ತೇನಿಲ್ಲ ಸುಮ್ಮನೆ ಅನಿಕೊಳಕ್ಕೆ ಅಷ್ಟೆ
ಹಂಗೆ ಅಪ್ಪಿ ಇವಾಗಿನ ಬೇಲ್ರು ಅಪ ರೂಪಾಯ ಇವಾಗ ಹಂಗೆ ಸಿಗೋುದು
ಅದು ಈ ಜನ್ರೇಷನ್ ಅಲ್ಲತ್ರಿ ಇನ್ನುೂ ಅಪರೂಪಕ್ಕ ತಾನಕ್ಕ ಬರ್ತಾ ಬರ್ತಾ ಎಲ್ಲ ಹೋಗ್ಬಿಡುತ್ತೆ
ಹು ಅಪಿ
ಹ್ಮ್
ಮತ್ತೆ
ಮತ್ತ ಏನಿಲ್ಲ
ಹೆಂಗಿತ್ತು ಡಿಗ್ರಿ ಲೈಫ್ ಎಲ್ಲ ಅಯ್ಯೋ ನೋಡ್ದ ಅಪ್ಪಿ ಮಾಡೋಣ ಅಂತ ಅದೇ ಎಕ್ಕ್ಷನ್ಲ್ಲೇ ಮಾಡ್ಕೊಳೋಣ ಅಂತ ಸುಮ್ಮ್ನೆ ಏನ್ ಮಾಡೋದು ಇ ಇವಾಗ ಒಂದ್ ಡಿಗ್ರಿ ಇಟ್ಕೊಂಡ್ ಏನ್ ಮಾಡ್ತಿದ್ದೀವಿ ಅಂತ ಸುಮ್ನೆ ಅದೊಂದ ಏನಕ್ಕೆ ಅಂತ ಮಾಡ್ಲಿಲ್ಲ ಅಷ್ಟೇ
ಹೌದಕ್ಕ ಅಂದ್ರ ಅಕ್ಕ ಮುಗಸ್ಬಿಟ್ರ ಚೆನ್ನಾಗ ಅಕ್ಕ ಇವಾಗ
ಅದೇ ಅಪ್ಪಿ ಮಾಡ್ಕೋಬೋದು ಮಾಡ್ಕೋಬಹುದು ಇದು ಇನ್ನೊಂದು ಡಿಗ್ರಿ ತಗೊಂಡ್ ಏನ್ ಮಾಡ್ತೀಯ ಇವಾಗ ನೀನು ಇದೇ ಫೀಲ್ಡ್ ಅಲ್ಲಿ ಇದಾ ನಾನು ಇದೇ ಫೀಲ್ಡ್ ಅಲ್ಲೇ ತ್ತೇನೆ ಸುಮ್ನೆ ಏನ್ ಮಾಡೋದು ತಗೊಂಡು ಅಂತ
ಹಾ ಒಂದ್ ಕಡೆ ಹಂಗೆ ಅನ್ಸ್ಬಿಡುತ್ತೆ ನಿಜವಾಗ್ಲು ಎಲ್ಲ ವೆಸ್ಟ್ ಅನ್ಸ್ಬಿಡುತ್ತೆ ಓದದ ವೇಸ್ಟ್ ಅನ್ಸ್ಬಿಡುತ್ತೆ ಅಂದ್ರೆ ಏನೊಂದು ಮಾಡ್ಕೋಬೇಕು ಲೈಫಲ್ಲಿಷ್ಟೇ ಪ್ರೆಸ್ಟೀಜ್ ಒಂದ ಅಕ್ಕ
ಹ್ಮ್ ಅದೇ ಹೇಳ್ಕೊಳಕ್ ಅಷ್ಟೇ ಮಾಡ್ಕೊಂಡಂಗ ಅದು
ಹ ಹ್ಮ ಹಾ ಅಷ್ಟೆ ನೋಡಿ ಅಕ್ಕ ನಾನ್ ಯಾರಿಗೂ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ಲಕ್ಕ ಕ್ಲಾಸ್ ಅಲ್ಲಿ
ಓ ನೀನ್ ಅನ್ಸದೇ ಇಲ್ಲ ಅಪ್ಪಿ ನನಗೆ ನಾನ ಎಲ್ಲ ಚಿಕ್ಕ ಹುಡುಗಿ ಅನ್ಕೊಂತೀನಿ ನಾನು ಹಂಗೆನ್ ಅನ್ಕೊಂಡಿದ್ದೆ ನಾನು ಇವಾಗ ಡಿಗ್ರಿ ಮುಗಿಸಿಕೊಂಡು ಬಂದಾಳೆ ಅಂತ ಅನ್ಕೊಂಡಿದ್ದೆ ನಾನು
ಹ್ಮ ಹ್ಮ್ ಇಲ್ಲ ಅಕ್ಕ ಹ್ಮ್ ಬಟ್ ನನ್ ಕ್ಲಾಸ್ಲ ಅಲ್ಲು ಯಾರಿಗ ಹೇಳಿಲ್ಲ ಅಕ್ಕ
ಆವಾಗೇ ಫಸ್ಟ್ ಅಲ್ವ ಅಕ್ಕ ಬಂದಿರೋದು ಬಟ್ ಅಷ್ಟು ಫಸ್ಟಿಗೆ ಸ್ವಲ್ಪ ವರ್ಷ ಏನ್ ಅನ್ಸ್ಲಿಲ್ಲ ಅಕ್ಕ ಬರ್ತಾ ಬರ್ತಾ ಮಿಸ್ ಮಾಡ್ಕೊತೀವಿ ಯಾವ ಫಸ್ಟಗ ಏನ್ ಅನ್ಸಲ್ಲ ಹ
ಹ ಹಾ
ಹ್ಮ್ ಹ್ಮ್ ಕ್ಕ ಬಟ್ ಚೆನ್ನಾಗಿ ಇತ್ತಕ್ಕ
ಇರುತ್ತ ಅಪ್ಪ ಎಂಜಾಯ್ ಮಾಡ್ಕೊಂಡ್ರೆ ಎಲ್ಲಾ ಚೆನ್ನಾಗಿರುತ್ತೆ
ಹ್ಮ್ ಹ್ಮ್ ಹ್ಮ್
ಎಂಜಾಯ್ ಮಾಡ್ಬೇಕು ಈ ಕಡೆ ಸಡಿನೂ ಮಾಡ್ಬೇಕು ಓದ್ತಾನು ಹೋಗ್ಬೇಕು ಮಜಾನೂ ಮಾಡ್ಬೇಕಷ್ಟೇ
ಅಷ್ಟೇ ನೋಡಿ ಅಕ್ಕ ಲಾಸ್ಟ್ ಅದೇ ಸ್ಟೇಜ್ ಅನ್ಕೊಂಡ್ ಸು ಹನ್ನಾಗಬೇಕೇ ಕಷ್ಟ
ಹ್ಮ ಅಪ್ಪಿ
ಮತ್ತ ಚೆನ್ನಾಗಿದ್ದಾರೆ ಅಕ್ಕ ನಿಮ್ಮ್ ಮನೇಲಿ ಎಲ್ಲಾರು
ಎಲ್ರು ಚೆನ್ನಾಗಿದಾರಪ್ಪಿ ಇವಾಗ್ಲೇ ಕಾಲ್ ಮಾಡಿದ್ರು ಹಾ ಎಲ್ರೂ ಇದ್ದಾರೆ ಮಾತಾಡದೆ ಅವಾಗ ಕಾಲ್ ಮಾಡಿದ್ರು ಅದೇ ಮನೆ ಕಡೆ ಬಾ ಅರೆ ಎಕ್ಸಾಮ್ ಮುಗೀಿತಲ್ಲಾ ಹೋಗಿರ್ಲಿಲ್ಲ ನಾನನ್ ಎರಡ್ ತಿಂಗ್ಳಾಯಯ್ತು ಹೋಗಿಲ್ಲ ಊರಿಗೆ ಅದಕ್ಕೆ ಬಾಯವಾಗ ಅದು ಅಂತ ಅಂತಿದಾರ ಅದಕ್ಕೆ ಹೋಗಕ್ ಮನ್ಸಿಲ್ಲ ನಂಗೆ ಅದೇ ಯೋಚನೆ ಮಾಡ ಹೋಗ್ಲಾ ಬೇಡ ಅಂತ
ಹೌದಾ ಒಂದ್ ಸ್ವಲ್ಪ ದಿನ ಹೋಗಿ ಬನ್ನಿ ಅಕ್ಕ ಸ್ವಲ್ಪ ಒಂದು ಟೂ ಡೇಸ್ ತ್ರೀ ಡೇಸ್ ಹೆಂಗಿದ್ರು ಇವ ಲೈಬ್ರರಿನ್ ಬಿಟ್ಟಿದ್ದೀರಲ್ವಾ
ಅದೇ ಅಪ್ಪಿ ನಮ್ ತಮ್ಮ ಒಬ್ನ ಆರ್ಮಿ ಟ್ರೈನಿಂಗ್ ಅಲ್ಲಿ ಇದಾರೆ ಆ ಒಂದು ಟ್ರೈನಿಂಗ್ ಮುಗಿತಪ್ಪಿ ಇವಾಗ ಎರಡನೇ ತಾರೀಕ್ ಬರ್ತಾನ ಅವನು ಅವನಿಗೆ ಒಂದು ಹದ್ನೈದರಿಂದ ಇಪ್ಪತ್ ದಿನ ರಜೆ ಕೊಡ್ತಾರೆ ಅದೇ ಅವನು ಬಂದಾಗೆ ಹೋಗಿ ಒಂದ್ ನಾಲ್ಕೈದು ದಿನ ಇದ್ದು ಮೀಟ್ ಆಗಿ ಬರೋಣ ಅಂತ ಹೋಗಿಲ್ಲ ಅಷ್ಟೇ
ಹೌ ಅಲ್ಲಿ ಇಲ್ಲೇ ಇರೋದ ಅಕ್ಕ ಅವರುನು
ಅವನಿಗೆ ತಮಿಳ್ನಾಡು ಟ್ರೈನಿಂಗ್ ಅಂತಾರೆ ಅಪ್ಪಿ ಅವ್ರಿಗೆ ಇವಾಗ ಅದು ಅಗ್ನಿಪತ್ ಅಂತ ಮದೆ ಎಲ್ಲ ಪಿ ಹೋರಿಯಾರ
ಹೌದಕ್ಕ
ಹಾ ಅದ್ರಲ್ಲಿ ಅವನು ಸೆಲೆಕ್ಟ್ ಆಗಿದ್ದ ಅದಕ್ಕೆ ಇವಾಗ ಮೂರ್ ತಿಂಗಳು ಟ್ರೈನಿಂಗ್ ಕೊಟ್ಟು ಒಂದ್ ಸ್ವಲ್ಪ ಗೇಪ್ ಮಾಡಿ ಬೇರೆ ಕಡೆ ಹಾಕ್ತಾರ ಬಾರ್ಡರ್ ಕಂಟ್ರಿಾಕ್ ಬಾರ್ಡರ್ ಇದಕ್ ಹಾಕ್ತಾರೆ ಸ್ಟೇಟ್ಗೆ ಹಾ
ಓ ಇವಾಗ ಹಾಕ್ ಬಿಡ್ತಾರ ಅಕ್ಕ
ಹಾ ಅಪ್ಪಿ ಇವಾಗ ಟ್ರೈನಿಂಗ್ ಮುಗಿತ್ತ ಅವ್ರಿಗೆ ಇವಾಗೊಂದು ಒಂದು ಹದ್ನೈದು ದಿನ ರಜೆ ಕೊಡ್ತಾರೆ ಹಾಕ್ಬಿಡ್ತಾರೆ ಹಂಗೆ
ಹಓ ಹೌದಾ
ಹ್ಮ್ ಅದೇ ಅಪ್ಪಿ ಇವಾಗ ಟ್ರೈನಿಂಗ್ ಮುಗೀತ್ತ ಒಂದು ಎರಡನೇ ಸರಿಕ್ ಬರ್ತ ನಾ
ಹ್ಮ್ ಹ್ಮ್
ಅದೇ ಅವಾಗ ಹೋಗಿ ನೀಟ್ಗ ಬರ್ತೀನಿ ನಮಗೆ
ಹ್ಮ ಅಷ್ಟೇ ಅಕ್ಕ ಹ ಅವ್ರನು ಮೀಟದಂಗ ಮತ್ತೆ
ಇವಾಗ ಹೋದ್ರೆ ಮತ್ತೆ ಬಹಳ ದಿನ ಇದ್ದಂಗ ಆಗತ್ ಅವ್ನ ಬರೋತನ ಕಾಯ್ಕೊಂಡು ಮತ್ತ ಇದ್ದು ಅದಕ್ಕೆ ಬೇಡ ಅಂತ ಅವಾಗ ಹೋಗ್ಬಷ್ಟ
ಹಾ ಅವಾಗೆ ಹೋದ್ರೆ ಚೆನ್ನಾಗಿರುತ್ತೆ ಕಿಬ್ರು ಒಟ್ಟಿಗೆ ಇರ್ಬೋದು ಆವಾಗ ಎಷ್ಟು ದಿನ ಆದರು ಏನು ಅನಿಸಲ್ಲ ಇವಾಗ ಬೇಗ ಹೋಗ್ಬಿಟ್ರೆ ಜಾಸ್ತಿ ದಿನ ಅನಿಸುತ್ತೆ ನನ್ನಿಂದ ಮತ್ತೆ ಒಬ್ರು ಹುಡುಗಿ ಬಂದಿದಾರ ಅಕ್ಕ ಯಾರು
ಅದು ಅಪ್ಪಿ ನನ್ ಸೀಟಲ್ಲಿ ಯಾರೋ ಹುಡ್ಗ ಮಾಡ್ಕೊಂಡಿದ್ದಾನಂತಲ್ಲ
ಹೌದಾ ಗೊತ್ತಿಲ್ಲ ಅಕ್ಕ ಯಾರ
ಅವ್ಳು ಹಿಂದೆ ಅವಳ ಅಪ್ಪಿ ದಪ್ಪ ಅಕ್ಕ ಹೇಳ್ತಿದಯ ನೀನು
ಏನ್ ಅಕ್ಕ
ಅ ದಪ್ಪ ಇರೋ ಹುಡುಗಿ ಹೇಳ್ತಿದಯಾ
ಯಾರು ಇಲ್ಲ ನಿನ್ನೆ ಹೋಗಿದ್ದೆ ನಾ ಲೈಬ್ರೆರಿಗೆ ನಿನ್ನೆ ಲೈಬ್ರರಿಗೆ ಹೋದಾಗ ನಾನ ನಾನ್ ನಿಂದೆ ಇರೋ ಸೀಟಿಗೆ ಒಂದು ಹುಡುಗಿ ಇದ್ದಾಳೆ
ಓ ಅವ್ಳು ತೆಳ್ಳಗಿರೊ ಅವಳು
ಹ್ಮ್ ನನ್ನ
ಹ ಅವಳು ಇಲ್ಲಪ್ಪ ಆ ಕಡೆ ಸೈಡ್ ಅಲ್ಲಿ ಇದ್ನವಳು ಫಸ್ಟ್ ಈ ಈ ಕಡೆ ಮಾಡ್ಕೊಂಡಾಳ ಅವಳು
ಓ ಆ ಕಡೆ ಸಡ್ ಕಾರ್ನರ್ ಇದ್ಲಲ್ಲ ಕಕ್ಕಿನ
ಕಾರ್ನರ್ ಇರ್ಲಿಲ್ಲಪ ಫಸ್ಟ್ ಗೆ ಇದ್ದ ಅವಳು ಈ ಕಡೆ ನಮ್ ರೋ ಏನೈತೆೇವ ಆ ಕಡೆ ರೋ ಇಂದ್ರ ಫಸ್ಟ್ ಗೆ ಇದ್ದವಳು
ಹ ಅದೇ ಅಕ್ಕ ಹಿಂಗ ಓಡಾಡ ಹತ್ರ ಫಸ್ಟ್
ಹಾ ಹಾ ಅವಳೆ ಅಪ್ಪಿ ಈ ಕಡೆ ಹೊಂದಾಡಿ ಇವಾಗ
ಹೌದಾ ಮತ್ತೆ ಯಾರು ಬಂದಿದಾರ ಅಕ್ಕ ನಿಮ್ಮ ಪ್ಲೇಸಿಗೆ ನನ್ಗೆ
ಯಾರೋ ಹುಡುಗ ಬಂದಿದಾನೆ ಅಂತ ಅಂತ ಅಂದ್ರಪ್ಪ ನನ್ ಫ್ರೆಂಡ್ ಅಂದಳು ನನ್ಗೆ ಯಾರೋ ಹುಡುಗ ಅಣ್ಣ ಮಾಡ್ಕೊಂಡ್ವನಿ ಅಂತ
ಹ್ಮ ಯಾರೇನಕ್ಕ ಅಂದ ನನಂಗ ಮಾಡ್ಲೆ
ಅದೇ ಅಪ್ಪಿ ನನಗೂ ಗೊತ್ತಿಲ್ಲ ಅವ್ಳು ಇವತ್ ಹೋಗಿದ್ಲಲ್ಲ ಅವಾಗ ನನಗೆ
ಹಾ ಹಾ ಹಾ ಹೌದಾ ಅವಕ್ಕನು ನಮ ಲೈಬ್ರರಿನ
ಹ್ಮ ಅಪ್ಪಿ ಅವಳು ಆ ಕಡೆ ಹಿಂದ್ಗಡೆ ಇದ್ದಾಳೆ ಅವಳು ನೀನ್ ನೋಡಿಲ್ಲ ಅವಳಿಗೆ ನೀನ್ ಬಂದೇ ಇಲ್ಲ ಅಲ್ಲ ಲೈಜೋರಿಗೆ ಅವಳಿಗೆ ನೋಡಿಲ್ಲ ನೀನು ಹ ಅವ್ಳು ಇವಾಗ ಅವ ಹುಡ್ಗಿ ಇದ್ಲಲ್ಲ ಫಸ್ಟ್ ಆರೋಲ್ಲಿ ಅದು ನೆಕ್ಸ್ಟ್ ಇದ್ರಲ್ಲಿ ಅವ್ಳ ಆ ಸೀತಿ ಇದ್ದಾಳೆಪ್ಪ ಫಸ್ಟ್ ಅಲ್ಲಿ ನಾಳೆ ಹೋದ್ರಿ ನೋಡು ಇರ್ಥಳೆ ಹ ಇವಾಗ ಈ ನೀ ಹುಡ್ಗಿನ್ ನೋಡಿದ್ದೆ ಅಲ್ಲ ಪುಸ್ಟ್ ಅಲ್ಲಿ ಅದು ನೆಕ್ಸ್ಟ್ ರೋ ಅಲ್ಲಿ ಅವಳು ಹಂಗ ಫಸ್ಟ್ ಮಾಡ್ಕೊಂಡಿದ್ದಾಳೆ
ಹ್ಮ ಫಸ್ ಅ ಹ್ಮ ಈ ಬಿತ್ತ ಓ ಅವ್ರ ನೋ
ಈ ಕರ್ಲಿ ಏರಪ್ಪಿ ಶಾರ್ಟು ಕೋರ್ಲೆ ಹಾ ನೋಡಪಿ ಅವಳು
ಹೌದ ಹಂಗ
ಹ್ಮ ಹಾ ಅವಳೇ ಮಾತಾಡೋದು ನನ್ನ ಜೊತೆ
ಹಾ ಹಾ ಚೆನ್ನಾಗ್ ಮಾತಾಡಿದ್ರು ಅಕ್ಕ ಹ
ಹ್ಮ ಅಪ್ಪಿ
ನೆನ್ನೆ ನೋಡ್ದ ಅಕ್ಕ ನೆನ್ನೆ ನೋಡ್ದ ನಿನ್ನೆನು. ಕೂತಿದ್ರು ಓದ್ತಾ ಇದ್ರು ಹ್ಮ್. ಹೌದಕ್ಕಾ ಹ್ಮ್.
ನಿನ್ ತರಾನೇ ಅವ್ಳ್ದ ಒಂದ್ ತರ ಸ್ವಲ್ಪ ಪೇಸು ಏರ್ಸ್ ಆಗ್ಲಿ. ಪೇಸ್ ಸೇಫ್ ಪಗ್ಲಿ. ಅವ್ಳ್ಗು ಸ್ಪೆಕ್ಟ್ ಇದೆ ಒಂದ್ ತರ ನೋಡಕ್ ನಿನ್ ತರಾನೇ ಇದಾಳ್ ಅವ್ಳು.
ಹೌದಾ ಹ ಅಕ್ಕ ಇನ್ನೂ ವೈಟಿದರೆ ಅಕ್ಕ. ನಾನ್ ನೆನ್ನೆ ನೋಡ್ದೆ ಇವ್ರು ನಮ್. ಓ ಹೌದ ಹ ಹಾ.
ಹಾ
ನೆನ್ನೆ ನೋಡ್ದೆ ಅಕ್ಕ ಅನ್ಕೊಂಡೆ ಈ ಅಕ್ಕ ನಮ್ ತರ ವಿಬುತಿ ತಚ್ಕೊಂತಾರೆ ಯಗಾದ್ರು ಅಂತ ನ್ಣ ಮನ್ಸಲಿ.
ಹ ಅವ್ಳಿಗ್ ಇಷ್ಟ ಇಬುತಿ ಅಚ್ಚದು.
ನಾನು ಹಚ್ಕೊತಿನಕ್ಕ ನನಗೂ ಅಷ್ಟೆ. ಹ್ಮ್ ನನ್ನೆ ನೋಡ್ದ ಬಟ್ ನನಿಗ್ ಅವ್ ರೆ ಅಂತ ಗೊತ್ತಿದ್ದಿಲ್ಲ.
ಹ್ಮ್
ಮತ್ತೆಕ್ಕ
ಮತ್ತೆನ್ ಹೇಳ್ಬೇಕು ಎಲ್ಲಿಲ್ಲ. ರೂಮಲ್ಲೆ ಇರ್ತೀನಿ.
ಊಟ ಏನಕ್ಕ ಬೆಳಿಗ್ಗೆ ಏನ್ ತಿಂದ್ರಿ.
ಬೆಳಿಗ್ಗೆ ಇಡ್ಲಿ ಇತ್ತಪ್ಪಿ.
ಹ್ಮ ಹಾ ಮಧ್ಯಾಹ್ನಕ್ ಮಧ್ಯಾಹ್ನ ಅಲ್ಲೇ ಔಟ್ ಸೈಡ್ ತಿಂದೆ. ಸರಿ ಅಕ್ಕ ಬಾಯ್
ಬಾಯ್